ನಮ್ಮ.
ಹಾ ನಮಸ್ಕಾರ ನಮಸ್ಕಾರ.
ಹಾ ರೀ ಏನ್ ಮಾಡ್ಕೊಬಿ್ರರಿ ಕೆಲ್ಸ ಏನ್ ಮಾಡ್ತೀರಿ ಮೇಡಮ್ ನೀವು.
ರೀ ಮನ್ಯಾಗಿದ್ದೀನ್ರೀ ಮಕ್ಳ ಸಪಸ್ಕತ್.
ಹೌದ್ರೀ. ಎಜುಕಷನ್ ರೀ.
ಎಜುಕೇಶನ್ ಆಗ್ಯದ್ರಿ ಅಟ್ಟ ಹುಡ್ಗೂರ್ ಕೊರ್ತಾವ ಓದಸ ಸುಂಬಂದ್ರಿ.
ಮತ್ ಇನ್ನ ಮುಂದ್ ಕಂಟಿನ್ಯೂ ಮಾಡದ್ರ ಚೊಲೋ ಇರ್ತಿತ್ತ ಅಲ್ರರಿ ನಿಮ್ಗಾರಿೀ.
ಏನ್ರೀ ನಮ್ಮ ಊರಿಗೆ ಸವ್ಲತ್ತು ಇಲ್ಲಾ ಏನ ಇಲ್ಲ ಏನ್ ಮಾಡ್ಬೇಕ್ರಿ. ಬಸ್ಸಿನ ಸವ್ಲತ್ ಹೆಚ್ಚಿರಲ್ರಿ ಆ ಆಮೇಲೆ ರೋಡಿನ್ದು ವ್ಯವಸ್ಥಾ ಇಲ್ರಿ ಏನು ಇಲ್ರಿ ಸುಮ್ಮ್ ಮನ್ಯಾಗ್ ಮಾಡ್ಕೊತ ಮಕ್ಳ ಸಂಬಾಳ್ಸ್ಕೊತಿದ್ದೆ ನೋಡ್ರಿ.
ಹೌದ್ರಿ ಮತ್ ಹಿಂಗ ಬಕುಳ್ ಕಲ್ತಂಗೆ ಕಾಣ್ತೀರಿ ಸಾಲಿರಿ.
ಏನ್ ಕಲ್ತಿದಿವ್ರಿ ಹಾ ಕರ್ಲಾ ಕಲ್ತಿದೇವ್ರಿ ಏನ್ ಸವ್ಲತ್ ತಿಲ್ರಿ ಮನ್ಯಾಗ.
ಹಾ ರೀ ಸರ್ಕಾರ್ ನೌಕ್ರಿ ಮಾಡ ಆಸೆ ಇದ್ದಿತ್ತೇನೊ.
ಏನ್ ಮಾಡದ್ರೀ ಹಣೆ ಬಾರ ಬೇಕಲ್ರಿ ಎಲ್ಲಾ ಮಾಡದು ಎಲ್ಲಾ ಸವ್ಲತ್ತು ಬೇಕಲ್ರಿ ಎಲ್ಲಾ ಕಡಿ.
ಹೌದ್ರಿ ಮತ್ ಇವಾಗುನು ಮಾಡ್ಕೊಬೋದಲ್ರಿ ಮೇಡಮ್ ಏಜ್ ಇತ್ತಂದ್ರರಿ.
ಏನಾರ್ ಏನಾರ್ ಬಂದ್ರ ಹಂಗ್ ಮಾಡ್ಬೋದ್ರಿ.
ಹೌರಿಗನ್ ಇಲ್ಲಿವಿ ಇಲ್ರಿ. ನೀವರ ಕಲ್ ತ್ತಿಲ್ಲಾ ಅಂದ್ರ ಮಕ್ಳಗಾರ ಕಲ್ಸ್ರಿ ಮೇಡಮ್ರಿ.
ಹಾ ಕಲ್ಸ್ಬೇಕ್ರಿ.
ಹಾ ರೀ ಏನು ಪ್ರೈವೇಟ್ ಅಲ್ ಓದ್ಸಕತ್ತರಿ ಏನ್ರೀ ಗೌರ್ಮೆಂಟ್ದಾಗ್ ಓದ್ಸಕತಿರಿ ಮಕ್ಳಿಗೆ ಸಾಲಿಗೆ.
ಗೋರ್ಮೆಂಟ್ದೊಳಗ್ರೀ ಪ್ರೈವೇಟ್ ನಮ್ಗೆ ಹೆಂಗ್ ಆತದ್ರೀ ಬಡವ್ರಗಿ.
ಹೌದ್ರಿ ಗೋರ್ಮೆಂಟ ಚೊಲಾ ಶಿಕ್ಷಣ ಛಲೋ ಇರ್ತದಲ್ರಿ ಗೌರ್ಮೆಂಟ್ದಾಗ್ರಿ.
ಹಾ ರೀ ಗೌರ್ಮೆಂಟ್ನಾಗೆ ಚಲೋ ಇರ್ತದ್ರೀ.
ಹಾ ಅಂದ್ರ ಈ ಕೆಲವ್ ಈರ್ತಾರಲ್ರಿ ಗೌರ್ಮೆಂಟ್ ದ ಶಿಕ್ಷಣ ಚಲೋ ಇಲ್ಲ ಪ್ರೈವೇಟ್ದಾಗ ಚಲೋ ಕಲಸ್ತಾರ ಜವಾಬ್ದಾರಿ ತೋತಾರ ಅಂತ ಹೇಳಿ ಗವರ್ಮೆಂಟ್ದಾಗನು ತೋತಿರ್ಬೇಕಲ್ರರಿ.
ಗೋರ್ಬೆಟ್ನಾಗ ನೋಡ್ರಿ ಅದು ತಲಿ ಮನ್ಷ್ಯಾಗ ತಲಿ ಇದ್ದಂಗ್ರೀ ಪ್ರೈವೇಟ್ ಇದದವರು ಎಜುಕೇಶನ್ ಹೆ್ಯಾಂಗ ಇರ್ತದ ಹಂಗ ಇರ್ತದ ಅಂದ ಹೇಳ್ತಾರೀ ಬಟ್ ಗೋರ್ಮೆಂಟ್ ಚಲೋರಿ. ಹಾ ಹಾ ರೀ ಹಿಂದನ್ ನಾವ ಎಲ್ಲಾ ಹಿಂದ ಗೋರ್ಮೆಂಡ ಆಯ. ಬಂದಿದವಲ್ರಿ ನಮ್ಕಿತ್ ಹೆಚ್ಚಿನವ ಹಿಂದ್ ಗೋರ್ಮೆಂಟ್ ದಾಗ ಕಲ್ತಿ ಅಲ್ಲಿ ಸೇನೆನ್ ಐ ಎಸ್ ಆಫೀಸರ್ ಎಲ್ಲಾ ಯು ಪಿ ಎಸ್ ಎಲ್ಲಾ ಪಾಸ್ ಮಾಡ್ಯ್ರೀ. ಹೌದಲ್ ಎಲ್ಲಾ ಕಲ್ತೇವು ಮತ್ತೆ ಶಿಕ್ಷಣ. ಅದು ಪ್ರೈವೇಟ್ ಅನ್ನದೇ ಇಲ್ರಿ ಗೋರ್ಮೆಂಟ್ ಭ ಕಲಿಬಹುದು ಕಲಿಯಕ್ರ ಎಲ್ ಯಾರ ಎಲ್ಲಾದ್ೂ ಕಲಿತಾರೀ.
ಹೌದ್ರಿ ಮತ್ತೆ ಹ್ಯಾಂಗ್ ಮಾಡದ್ರಿ ಈಗ ಪ್ರೈವೇಟ್ ಸಾಲಿಗೆ ಓಡ್ಸಾದು ಆಗ ಆಗಲತ್ ಹೇಳ್ರಿ ಈಗ ಜಲ್ದಿ ಜಲ್ದಿ ಮದವಿ ಮಾಡ್ಕ ಕೊಡ್ತಾರಿ ಹಳ್ಳಿಯೊಳಗ. ನಿಮ್ ಕಡೆ ಹಂಗೆ ಯಾರ ಮಾಡ್ಯಾರ. ರಅಂದ್ರೆ ಈಗ ರೂಕ್ಕಿರಲ್ರರಿ. ಸಾಲಿಗೆ ಕಳಸ್ಬೇಕಂದ್ರೆ ಏ ಏನ್ ಸರ್ಕಾರ ಶಾಲೆಗೆ ಕಲ್ಸ್ನಾನಪ
ಇಲ್ಲ ಸರ್ಕಾರ ಸಾಲ ಬಿ ಸವಲತ್ತು ಸರ್ಕಾರ ಸಾಲ ಬಿ ಸವಲತ್ ಅದಾವ ರೀ ಬಟ್ ಬಾಳ ಮಂದಿಗ್ ಗೊತ್ತಿಲ್ಲ ಬಟ್ ಸರ್ಕಾರ ಸಾಲಾಗ ಸವಲತ್ ಮಾಡ್ಬೇಕ್ರಿ ಇನ್ನುೂ ಮಾಡ್ಬ್ರಿ ಸೌಲ ಸರ್ಕಾರ ಸಾಲಾಗ ಸವಲತ್ ರಿ ಆ ಹೆಣ್ಮಕ್ಕಳಿಗೆ ಮುಂದ ವರ್ಷ ತದ್ ಬಿ ಮಾಡೇಬೇಕ್ರೀ ಯಾಕಂದ್ರ ಜಲ್ದಿ ಒಂದ್ ಹದ್ನೆಂಟು ಏಜ್ ಯಾವಾಗ್ ಹದ್ನೈದೊಳಗೆ ಯೋಜ್ ಆಗ್ತಿತ್ರಿ ಹದ್ನೇಳಳೊಳಗೆ ಲಗ್ನ ಮಾಡ್ಕೊಂಡು. ತರಿ ನಮ್ದು ಕಲ್ಚರಿ ಆ ತರ ಆಗ್ಯದ್ರಿ ಬರ್ರೀ.
ಹೌದ್ರಿ ಅಂದ್ರ ಇದಕ್ ಏನ್ ಬದ್ಲಾವಣೆ ಆಗ್ಯದಂತಿರಿ ಏನ್ ಇಲ್ರಿ ಸ್ವಲ್ಪರ ಬದ್ಲಾವಣೆ ಅವಾಗಿನ ಹನ್ನೆಡ್ ವಯಸ್ಸಿಗೆ ಎರ್ಡ್ ಎರ್ಡ್ ಮಕ್ಳು ಇರ್ತಿರಿ ಅವಾಗಿನ್ ತಾಯಂದ್ರಿಗೀಗ.
ಹೌದ್ರಿ ಈ ಹಾ ನಾವ್ ಎಲ್ಲಾ ಒಗ್ಗಟ್ ಆಗ್ಬೇಕು ನೋಡ್ರಿ ಒಗ್ಗಟ್ ಆಗಿ ನಮ್ ಮಕ್ಳಗ್ ಎಜು ಕೇಶನ್ ಕೊಡ್ಬೇಕ್ರಿ ಗೌರ್ಮೆಂಟ್ ಬಿ ನಾವ್ ಸ ಸೌಲತೆ ಕೊಡ್ಬೇಕ್ರಿ ಹ ಹೆಣ್ಮಕ್ಳಿಗೆ ಹೆಚ್ಚಕ್ ಹೆಚ್ಚ ಹೆಣ್ಮಕ್ಳಿಗೆ ಕೆಲ್ಸ್ಬೇಕಂತ ಕೊಡ್ಬೇಕ್ರೀ.
ಹೌದ್ರಿ ಅಂದ್ರ ಮತ್ತೇನ್ರಿ ಈಗ ಆಲ್ಮೋಸ್ಟ್ ಅಲ್ ಎಲ್ಲಾ ಕಡೆ ನೋಡದ್ರ ಬಿ ಎಲ್ಲಾ ಹೆಣ್ಮಕ್ಳಗ್ ಎಲ್ಲಾ ತರ ಸೌಲಭ್ಯ ಆದ್ರಿ ಈಗ್ ಯಾವ್ದೇ ನೌಕ್ರರಿ ಮಾಡದಲ್ರಿ ಐವತ್ ಪರ್ಸೆಂಟ್ ಹೆಣ್ಮಕ್ಳಿಗ್ ಆದ್ ಐದ್ ಆದಲ್ರಿ, ಐವತ್ ಪರ್ಸೆಂಟ್ ಕುರ್ಚಿ ಹೆಣ್ಮಕ್ಳದದ ಐವತ್ ಪರ್ಸೆಂಟ್ ಕುರ್ಚಿ ಗಂಡ್ಮಕ್ ಕಳ್ದ್ರಿ ಎಲ್ಲರಿಗ್ ಅವ್ಕಾಶ ಆಗ್ಯಾದ್ರಿ ಆದ್ರ ಜಾಸ್ತಿ ಕಲ್ಸ್ಬೇಕ್ ಅನ್ನೋದ್ ಮುಂದ್ ಬರ್
ಹಾ ಮೊದ್ಲಿನ್ ಮೊದ್ಲಿನ್ ಮಂದ್ ಇರ್ತಾರಲ್ರಿ ಮೊದ್ಲಿನ್ ಬಂದ್ ಮುಂದ್ ಇದು ಅರ್ಲಿ ಕೊಡಲ್ರಿ ಈಗೆನ ನಮ್ ಜನ್ರೇಷನ್ ಯಾವ್ ತರ ಅದಂದ್ರ ನಾವ್ ಕಲಸ್ಬೇಕನ್ನ್ ಇರ್ತದ ಮೊದ್ಲಿನ್ ಮಂದಿ ಯಾವ್ ತರ ಇರಲ್ಲ. ಈ ಊರಿನ್ ವ್ಯವಸ್ತ ಹೆಂಗ್ ಇರ್ತವ್ರೀ ನಾವ್ ಹಳ್ಳಗ್ ಇರ್ತಿವ್ರಿ ಹಳ್ಳ ಹೆಂಗ್ ಆತದ ರೀ ವ್ಯವಸ್ಥಾ ಬಸ್ಸಿನ್ ವ್ಯವಸ್ಥಾ. ಸರಲ್ಲಾ ರೋಡ್ ಸರಿ ಇಲ್ಲಾ ಯಾವ್ಯಾವ ಸರಿಗುಳ ಮಂದಿ ಇರಲ್ರಿ. ಹ ತರಾಗ್ ಹೆಣ್ಮಕ್ಳಿಗ್ ಕಳ್ಸದ್ ಇದು ಮಾಡದು ಯಾವ ಆಸ್ತ ವಸೆ ಇರ್ತದ್ರಿ ಕ ಈಗ ಸರಿಯಾಗ್ ಬಸ್ಸುಗುಳ್ ಇದ್ರಲ್ರಿ.
ಹ ಮತ್ತ ಇದು ರರಿ ಹಾಸ್ಟೆಲ್ ವ್ಯವಸ್ಥೆ ಅದಾವಲ್ರಿ ಹೆಣ್ಮಕ್ಳಿಗೆ ಹಾಸ್ಟೆಲ್ ಬಿಡ್ಬೋದಲ್ರರಿ
ಬಟ್ ಬಾಳ ಮಂದಿಗ ಅದು ಸೌಲಭ್ಯ ಗೊತ್ತಿಲ್ರೀನಾ
ಹೌದ್ರೀ
ತಗೋತಾರ ಉಬಲ ಉಬೋಗದ ಬಟ ಉಳ್ಕಿದವ್ರಿಗೆ ಗೊತ್ತಿಲ್ರಿನಾ
ಹಾಸ್ಟೆಲ್ ಆಗಿದ್ರ ಬಿ ಓದ್ಕೋಬೋದಲ್ರರಿ
ಓದ್ಕೊಬಹದ್ರಿ ಹುಡ್ಗರ್ ಭಿ ಓದ್ೊಳಕ್ ಆತದ್ ಬಿಡ್ರಿ ಅಂದ್ರ ಮೊದ್ಲನ್ಗಪ್ಲೆ ಎಲ್ಲಾ ಬಿಡ್ಲಕ್ ಬಿೀ ಇದು ಇಲ್ರಿ ಹುಡ್ಗರ್ ಭೀ ಬಿಡ್ಲ ಆತರ ಹುಡುಗ ಹುಡ್ಗರಿ ಅಲ್ ಬಿಡದು ಮಾಡದು ಮಾಡಾರಿ ಬಿೀರರಿ ಹಚ್ಚ ಬಟ್ ಕಲ್ಸ್ಬೇಕನ್ನದ್ ಆದ್ರ ನಮಗೂ ನಮಂದ
ಹಾ ಕಲ್ಸ್ಬೇಕು ಕಲ್ಸದ್ರೆ ಒಳ್ಳೇದತಿ ಲ್ ನಾಳೆ ಏನೇ ಸಮಸ್ಯೆಂದ್ರರು ತಮ್ಮ್ ಜೀವನ ತಾ್ ಲೀಡ್ ಮಾಡ್ಕೊಂಡ್ೋಗತ
ಹ್ಮ ರೀ ನಾವ್ ಮಾಡದು ನಮ್ ಮಕ್ಳು ಈತರ ಹೊಂದಾಣಿಕೆ ಆಗಲ್ರರಿ ಮುಂದ್ ಈಗ ನಮ್ಗಪ್ಿಲೆ ಬರೋದು ಹೋಗೋದು ಆತರ ಹೆಣ್ಮಕ್ಳು ಇಲ್ರಿೀ ಈ ಎಲ್ಲಾ ಸಣ್ಣ ಸಣ್ ಊರ್ಗುರು ಮುಂದಿನ ಮುಂದನ್ ವಿಚಾರ ಮಾಡ್ತಾರ ಖರ ಯಾಚ ಕಲಿಸಬೇಕ ಅನ್ನೋದ್ ನಮ್ದು ಆದ್ರಿ
ಈಗ್ ಕಲ್ಸೋದ್ರರು ಒಳ್ಳೇದ್ ಅಂತೀರಿ ಶಿಕ್ಷಣ
ಹೌದ್ರಿ ಕಲ್ಸದ ಒಳ್ಳೇದೇ ರೀ
ಅ ರೀ ಮತ್ತೆ ಈಗ ಬಡ್ತನದತ್ ಹೇಳಿ ಮಕ್ಳಿ ಸಾಲಿ ಬಿಡ್ಸಿ ಬಿಡ್ತಾರ ಅಷ್ಟೆ ಒಂದ್ ಜರ ಎರಡ್ನೇಂತೆ ಮೂರನೇಂತೆ ಕನ್ನಡ ಸಾಲಿಯ ಕಲ್ಸಿ ಇಲ್ಲೆಲ್ವ ನಾವವು ಇಟಂಗಿ ಹೋತೆೇವ ಕಬಿನ್ ತೊಡಿಿೋ ಹಥಳಿ ಬುಿಶ ಬಟ್ಟ ರಲ್ರರಿ ಆ ಮಕ್ಕಳದ ಹೆಂಗ್ರೀ ನಿಮ್ ಕಡೆ ಯಾವ ತರ ವ್ಯವಸ್ಥೆ ಆದ್ರೆ ಆ ಮಕ್ಕ ಮಕ್ಕಳದು
ಅದ್ರೀ ಒಂದ್ ಫಿಫ್ಟಿ ಪರ್ಸೆಂಟ್ ಆತರ ಅದರಿ ಮತ್ತೊಂದ್ ಐದ್ ಪರ್ಸೆಂಟ್್ ಕಲಸ್ತಾರಿ ಅಲ್ಲ ಅಲ್ಲೇ ಶ್ಯಾಲಿಗಳ ಆಗ್ಯವ್ರಿ ಒಂದ್ ಇಪ್ಪತ್ತು ಹತ್ತು ಮೆಟ್ಗಿ ಅದಂದ್ರ ಅಲ್ಲಿ ಶಾಲಿ ವ್ಯವಸ್ಥದೆ ಅದ್ರೀ ಹಾ ಅರ್ಧಮ್ಮ ಕಲಿಸತಾರಿ ಅರ್ಧಾಮ ಬಡ್ತಂದವ್್ರ ಏನತರ ಸಾಲಿ ಕಲ್ ಮಾಡ್ ಅದೇ ಒಂದ ಮತ್ ದಿನದ ಎಡ್ನೂರು ರೂಪಾಯಿ ಬರ್ತಾವ ಮೂರ್ನೂರ್ ರೂಪಾಯಿ ಬರ್ತಾವ ಹಿಂಗದುು ಕಳ್ಸವ್ರಿ ಬಾಳ ಮಂದಾರ ಅವ ಅವ್ರಿಗೆ ಒಂದೊಂದ್ ಹ್ಮ ಇದಕ್ ಒಂದೊಂದ್ ಹೊಕ್ತಿಗ್ ಊಟಕ್ ಒಂದೊಂದ್ ದಿಕ್ಕಲಾರ ಇರ್ತಾರಿೀ ಒಂದೊಂದ್ ಹುಡುಗರಿಗೆ ಒಂದ್ ಒಂದೊಂದ ವರ್ಷಗ ಹಿಂಗ ಹಾಳ ಆಗ್ ಉುಳಿ ಅಡ್ವಾನ್ಸ್ ರೊಕ್ಕೊ ತಗೊಂಡಿರ್ತಾರೆ ಬಡಡು ಅನ್ನೋದು ಒಂದು ಬಹಳದು ಅಲ್ಲಿ
ಅಂದ್ರ ನಿಮ್ ಕಡೆ ಇನ್ನ ಜೀತ ಪದ್ಧತಿ ನಡದ ಅಂದಂಗ ಆಯ್ು
ಜೀತ ಪದ್ಧತಿ ಬಾಳಾದ್ರಿ ಹಾ ಜೀತ ಪದ್ಧತಿ ಅದ ರೀ ಮೊದ್ಲಿ ಹ ್ವಿ ಅದ ರೀ ಹಂಗೆ ನಡ್ಕೋತ್ಬೋದು ಅನಿಸಸ್ತದ್ರೀ ಇದು ನಮ್ದು ಇಂಡಿಯಾದಾಗ್ರಿ
ಸ್ವಲ್ಪ ಸ್ವಲ್ಪ ಮಟ್ಟಿ ಕಡಿಮೆ ಆಗಿಲ್ಲ ಅಂತಿರಿ
ಹಾ ಆತರ ಮೊ್ಲಿಂದ ನಮ್ ಕಾಲ್ನಂಗ್ ನೋಡದ್ರ ಈಗ ಸ್ವಲ್ಪ ಚಲೋ್ರಿ ಬೆಟರ್ ಆಗ್ಯದ್ರಿ
ಅವಾಗ ಒಂದ್ ರೊಟ್ಟಿ ರೊಟ್ಟಿ ಒಂದ್ ರೊಟ್ಟಿ ಸಿಗ್ಬೇಕಾದ್ರ ಮಕ್ಳಿ ಜೀತ ಇಟ್ ರೊಟ್ಟಿ ಟ್ಟಿ ಮು ತಿೀರ್ ಬಿಡ್ರಿ
ಹ ಹಾ ಪ ಕಲ್ಸದ ಹಾ ಬದಲಾವಣೆ ಆಗ್ಯದ್ರಿ ಈಗ ನೋಡ್ರಿ ತಾಯಿ ತಂದಿ ವಿಚಾರ ಹೆಂಗ್ ಆಗ್ಯದ ಅಂದ್ರ ನಮ್ದು ಮಕ್ಕಳು ಸ್ವಲ್ಪ ಓದ್ಬೇಕು ಮಾಡ್ಬೇಕು ಒಂದಿರ್ತಾರ ಈಗ ಟಿವಿ ಆಗ ಮೊಬೈಲ್ದಾಗ ನೋಡಿರ್ತಾರ ಮಾಡಿರ್ತಾರ ಪ್ರತಿಭಾ ಪುರಸ್ಕಾರ ತಗೊಂಡಿರ್ತಾರ್ ಹುಡುಗರು ನಮ್ ಹುಡುಗರು ಆಗ್ಬೇಕ ಅನ್ನೋದು ಒಂದ ಅವ್ರಿಗೆ ಹೋಗಿ ಉರತ್ಸಾಹ ಬರ್ತದ ಹಾ ಆಸೆ ಬಂದಿರ್ತಾವ್ರಿ ಬಟ್ ಎಲ್ಲಾ ಅವ್ರಗ್ಬಿ ಅನುಕೂಲ ಆಗ್ ಬರ್ಬೇಕರಿ ನೋಡ್ರಿ ಅಷ್ಟೇ
ಮಕ್ಳಿಗೆ ಮನ್ಯಾಗ ನೀವ ಒಂದ ಸ್ವಲ್ಪ ಮೋಟಿವೇಶನ್ ಮಾಡ್ತರಿ ಹಿಂಗ್ ಮಾಡ್ರವಾ ಕಲೀರಿ ಒಳ್ಳೇದಾಗ್ತದಂತ ಹೇಳಿ ಡೈಲಿ ಏನ್ ಕಲ್ತಿರಿ ಅನ್ನೋದ್ ಅವ್ರಿಗಿ ಕೇಳ್ಕೊತಿರಿ
ಕಲ್ಕೋತೇವ ಹೇಳ್ತೇವ್ರೀ ಬಟ್ ಅವರು ಹ್ಯಾಂಗ್ ಇರ್ತದ್ರಿ ಆಜು ಬಾಜು ಹ್ಯಾಂಗ್ ಇರ್ತದ ಆತರಾ ಬರ್ತಾವ್ರಿ ಹುಡ್ಗುರ್ಗಿರೀ ಆಜು ಬಾಜು ಅದು ಹೋತಾವ ಒಂದೊಂದ್ ಮಕ್ಳು ಒಂದೊಂದ್ ಮಕ್ಳು ಹೋಗಲ್ರಿ ಒಂದ್ ಅಡವಿಗೆ ಹೋಗ್ತವರ್ಯ ಅಡವಿದ ಚಲೋ ಅಂದ್ ಕಲಸ್ತಾರ
ಹೌದ ಹೌದ್ರಿ ಈ ಹೌದ್ರಿ ಈ ಸದ ನೋಡ್ರಿ ಕೆಲವೊಂದಿಷ್ಟು ಸಣ್ಣ ವಯಸ್ಸನ್ಯಾಗ ಮದುವಿ ಆಗಿರ್ತದರಿ ಹುಡುಗ್ಯರ್ದು ಅವ್ರದು ಗಂಡದ ಸತ್ತಿರ್ತಾರೀ
ಹ್ಮ ಅದಕ ಆ ಹೈರಾನ್ರಿ ಏನ್ ಮಾಡ್ತ ಒಂದೊಂದೊಂದೊಂದುಲ್ಲಿ ಒಂದೊಂದು ಮಕ್ಕಳಾಗಿರ್ತವ್ರೀ ಅವ್ರಿಗೆ ಅರ್ಧ ಅರ್ಧ ವಯಸ್ಸಿನಾಗ ಗಂಡ ಬಿಟ್ಟಿರ್ತಾರ ಒಂದೊಂದು ಗಂಡ ಸತ್ತಿರ್ತಾವಂದ ಅವ್ರ ಅವ್ರರು ಮುಂದಿನ ಫ್ಯೂಚರ್ ಭಾಳ ಹೈರಾಣದರಿ
ಹಾ ರೀ ಈಗ ಈ ತಂದೆ ತಾಯಿ ಎಷ್ಟು ವರ್ಷ ಆಸರ ಆಗ್ತಾರ್ರೀ ಅವ್ರು ಇರೋತನ ಅಷ್ಟೇ ಅಲ್ರಿ ಅವ್ರ ಮುಂದ ಜೀವ್ನ
ಇ ಮನ್ಯಾಗ ಈಗಾಗ ಯಾರ್ ನೋಡ್ತಾರೀ ಹೊರಗಿನ್ಯವರ ಯಾರ್ ಬರ್ತಾರ ಹೇಳ್ರಿ
ಯಾರು ಅಂದ್ರ ಈಗಏನು ಶಿಕ್ಷಣ ಕಲ್ತರ ಎಲ್ಲಿ ಬಿ ಬದುಕ್ಬೋದ ಅಲ್ರರಿ ಎಂತ ಸಂದರ್ಭ ಬಂದ್ರ ಭೀ
ಹಂತ ಸಂದರ್ಭ ಬರ್ಲಕ್ಕ ಅವ್ರಿಗೆ ಈಗ ಗಂಡಸತ್ತವ್ರಿಗೆ ಒಂದೊಂದ್ ಏನರೆ ಸರ್ಕಾರ ಸೌಲಭ್ಯ ಇಡರ್ಬೇಕ್ರಿ ಅದಾವ ಬಿಡ್ರಿ ಈಗ ಇವ್ರಿಗೆ ಇಟ್ಕೊಂಡ್ ಕುಂತಾವ್ ಬಿಡ್ರಿ ಅವರ ಏಜ್ ಆದವ್ರಿಗೆ ಕುಂಡ್ರತಾವ್ರಿ ಸಣ್ಣ ಸಣ್ಣ ಇದ್ದವ್ರ ಭಿ ಅಂತವ್ರಿಗೆ ಏನಾರ ಒಂದ್ ಜಾಬ್ಂದ ವ್ಯವಸ್ಥೆ ಇರ್ಬೇಕ್ರಿ ಹೆಣ್ಮಕ್ಳಿಗಿ
ಹೌದೌದ್ರೀ ಈಗ ಅದಾವಲ್ರಿ ಕೆಲ್ ಎಲ್ಲಾ ಕಡೆನೂ ಅದಾವ್ರೀ ಸದ ಮೊದಲ ಪ್ರಾಮುಖ್ಯತೆ ವಿಧವೆಯರು ಹೌದೌದ ಅನುಕೂಲ ಅನ್ನೋಕ್ಕಿಂತರೀ ಈಗ ಏನಾಗಿರ್ತದ ಅಂದ್ರ ಸಣ್ಣಾಗ ಇದಕರ ಸಾಲಿ ಕಲ ತಿರಲ್ರಿ ಅದಕ್ಕ ಒಂದ ಸ್ವಲ್ಪ ಐದ್ನಂತೆ ಇಲಾ ಎಂಟ ತ್ನತೆ ಮಟ್ಟ ಆದ್ರೂ ಶಿಕ್ಷಣ ಬೇಕೆ ಆಗಿರ್ತದೆ ರೀ ನೌಕರಿ ಮಾಡಬೇಕಾದ್ರ ಆ ಕಾರಣದಿಂದ ಹೋಗ್ ಇರಬೋದ್ರಿ ಖರಿ ಆದ್ರ ಎಲ್ಲಾ ಕಡಿ ವೈರಲ್ ಐತ್ರಿ ನೌಕರಿ ಮಾಡ ವಿಧಿವೇಯರಿಗೆ ಅವಕಾಶ ಕೊಡ್ತಾರತ್ ಹೇಳ್ರಿ ಈಗ ಅಂಗನವಾಡಿ ಅಲ್ಲಿ ಆ ಜಗಳ ಆಗಲಿ ಕೊಡ್ತಾರ ಅನ್ನೋದ ಐತ್ರಿ ಮತ್ತ ನಮ್ ಕಡೆ ಸರ್ಕಾರಿ ಹಾಸ್ಪಿಟ್ಲ್ ಗಳಲ್ಲಿಗ್ ಹೋತಾರಿ ಈಗ ಡಿಲಿವರಿ ಟೈಮಿಗ ಸಣ್ಣ ಸಣ್ಣ ಮಕ್ಳಿಗ್ರೀ
ಹಾ ರೀ
ಕಾರ್ಡ್ ಚೇಂಜ್ ಮಾಡಿ ಮಾಡ್ತಾರಲ್ರೀ ಒಂದ ಅಲ್ಲಿ ಏನ್ ಸೊಲ್ಯೂಷನ್ ಇರ್ತದ್ರೀ ಅವ್ರೀ ಈ ಡೆಲಿವರಿ ಟೈಮಿಳ ಸಣ್ಣ ಕೇಳತ್ತರ ದವಾ ಕನ ಹಿಡಲತ್ ಹೇಳಿ ಅವ್ರಿಗೆ ಆಧಾರ್ ಕ ೇಟಾ ಬರ್ ಚೇಂ್ ಮಾಡ ಮುವ ಮಾಡಿ ಬರುತಾರೆ
ಹ ಇಲ್ರರಿ ಆಧಾರ್ ಕಾರ್ಡ್ ಚೇಂಜ್ ಮಾಡೋದು ಏಜ್ಾರ ಚೇಂಜ್ ಆಗಲ್ಲ ಅಲ್ರರಿ
ಹೌದಲ್ರಿೀ ಅಂದ್ರಬ ಮತ್ ಹೆಣ್ಣ್ಮಾಗ ತಮ್ಮ ಜವ ಒಳ್ಳೇದಂತೀರಿ ಈಂಗ ಹಲೋ
ಹಾ ಹೇಳ್ರಿ
ಹಾ ರೀ ಅಂದ್ರೆ ಈಗ ಏನು ಬ ಈಗಿ ಶಿಕ್ಷಣ ಚಲೋ ಮಟ್ಟಿಗಿ ನಡದೈತ್ ಅಂದಂಗ ಐತ್ರಿ
ಹಾ ಚಲೋಗ್ ನಡದದ್ರಿ ಮೊದ್ನೇ ಹೇಳ್ದ ಸ್ವಲ್ಪ ಚಲೋರಿ ಈಗ ಮೊದಲ ನಮ್ ಕಾಲಕ್ಕಿಂತ ಬಿ ಚಲೋರಿ ಈಗ
ಹಾ ರೀ ಅಂದ್ರ ಎಲ್ಲಾ ಮಕ್ಳು ಎಲ್ಲಾ ಹುದ್ದೆೊಳಗ್ ಅದಾರ್ ಅಂದಂಗ ಆಯ್ತ್ರಿ ತಮ್ ತಮ್ ಮಟ್ಟಿಗ್ ತಮ ಜೀವನ ನಡಸಟ್ಟು
ಹ್ಮ್ ಹಾ ಹಾ ಮೊದ್ಲನ್ ಕಿತಬ ಈಗ ಎಲ್ಲಾ ಚಲೋ ಮೊಬೈಲ್ ಟಿ ಅವ ಎಲ್ಲ ಬಂದ್ ಬಿ ಚಲೋ ಆ್ಯಾವ ಈ ಗೋರ್ೆಟ್ ಬಿ ಚಲೋ ಆದ್ರಿ ಎಲ್ಲ ನಡದ್ ಬಿಡ್ರಿ ಹಂಗ ನ
ಹಾ ಇವಾಗ್ರೀ ಇವಾಗಿವಾಗಿನ್ ಹುಡುಗರು ಏನ್ ಮಾಡ್ತಾರೀ ನಾವ್ ಎಲ್ ನೌಕರಿ ಮಾಡಿ ಮತ್ತವ್ರ ಕೈಯ ಕೆಲ್ಸ ಮಾಡಮ್ಮ ಅತ್ ಹೇಳಿ ಕೃಷಿ ಕಡೆ ಜ್ಞಾನ್ ಕೊಡ್ತಾರ ಹೊಲಾ ಎದ್ದವ್ರು
ಹೌದ್ರಿ
ಕಥ ಹೇಳಡ್ರ ಕೃಷಿ ಮಾಡೋದು್ ಒಳ್ಳೇದಂತ ರೇನ್ರೀ ಜಾಬ್ ಮಾಡೋದ್ ಒಳ್ಳೇದಂತಿರಿ
ಜಾ ಮಾಡದೇನ್ರರಿ ಅವು ಈಗ ಅಲ್ಲಿ ನೌಕರಿಿ ಮಾಡೋದ ಅನ್ನೋದ ಏನಾದ್ರೆ ಹೋಗಿ ದುಡ್ ಅವ್ರರು ಅಂತ್ಯ ದುಡಿಬೇಕು ಅನ್ನೋದ ಒಂದ್ ಮನಸನಾಗ ಇರ್ತದ್ರೀ ಇಲ್ಲಿ ಕೃಷಿ ಮಾಡಿದ್ರ ಏನಾದ್ರಿ ನಮ್ ಸ್ವಂತ ಇರ್ಬೇಕ ಹ ಸ್ವಂತತ್ ಇರ್ಬೇಕು ಸ್ವಂತತ್ ದುಡಿಬೇಕು ನಾ ಯಾವಾಗ ಬಿ ದುಡುದ್ ಯಾವಾಗ ಭ ತಿನ್ಬೇಕು ಅನ್ನೋದು ಇದು ಇರ್ತ ಹದ್ರೀ
ಅಂದ್ರ ಇದು ನಮ್ಮೇಲ್ಲಿ ಇರ್ತದ್ರೀ ಅದ ನ್ ಮತ್ತೊಬ್ರ ಕೈಯ ಕೆಲ್ಸ ಮಾಡ್ದಂಗ ಇರ್ತದ ಏನ್ರಿ ಅಂದ್ರೆ ಆರೋಗ್ಯವಾಗಿ ಇರ್ಬೋದಲ್ ರೀ ಮೇಡಮ್ ನಾವ್ ಹೊಲ್ದೆ ಕೆಲ್ಸ ಮಾಡ್ಕೊಂಡು ಯಾರ್ದು ಟೆನ್ಷನ್ ಫ್ರೆಸರ್ ಇಲ್ಲೀ ನಮ್ಗ ಏನ್ ಯಾವ ಟೈಮ ನಮ್ಗೆ ಅಡ್ ಅಸ್ಟ್ ಆತ ಟೈಮಂಗ್ ನಾ ಹೊಂದದ ಕೆಲಸ ಮಾಡಬೇಕ ಿರಬೋದಲ್ರಿ ಹ ರ ಅಂದ್ರೆ ಶಿಕ್ಷ ನ ಮಹತ್ವ ಐ ತ್ ಬಾಡ್ರಿ ಕೆಲವೊಂದ್ ಕಡಿ ಈಗ ನಾಳೆ ನಮ್ ಮಕ್ಳ ಸಾಲಿಗ್ ಹಚ್ಚಾಕ್ ಹೋಗಬೇಕಂದ್ರೆ ಭೀ ನಮಗ್ ಜ್ಞಾನ್ ಬೇಕ್ರಿ ಶಿಕ್ಷಣ ಬೇಕೇರಿ. ಇಗ್ ಒಟ್ ಎಲ್ಲ ಸ್ ತಿಲ್ದೊಳ್ಗ್ ಇದ್ರರು ಬಿ ನಾ ಎಲ್ಲಾನು ಕಮ್ಮಿನೇರಿ ಈಗ.
ಹು ರೀ.
ಆರ್ ದಿನ ನಿದ್ದೆ ಅಂ ತು ಹೋಗಿ ಮತ್ತೊಬ್ರು ಫ್ರೆಜರಿದಂತು ಕೆಲ್ಸ ಮಾಡ್ಕೊಂಡ್ ಇರೋದ್ ಆಗಲ್ರಿ ಹೊಲ್ದಾಗ್ ಮಾಡಿ ಮತ್ ಆರೋಗ್ಯನೂ ಚಲೋ ಇರ್ತದ್ರಿ ಮತ್ ಇದ್ರ ತಮ್ ಬೇಕಾದಂತ ಬೆಳೆ ಬೆಳ್ಕೊಂಡ್ ತಿನ್ಬೋದ್ರಿ. ನಿಮ್ದು ಹೊಲ ಇದ್ದಿರ್ಬೇಕಲ್ರಿ ನೀವು ಹೊಲ ಏನ್ ಹಸ್ತೀರಿ ಮಕ್ಳಿಗೆ.
ಹಾಸ್ ಅಟೆನ್ ಮಾಡಲ್ರಿ ಸಾಲಿಗ್ ಭಿ ಹೋತವ್ರಿ ಬಟ್ ಇದು ಇಲ್ರಿ ಅಟ್ ಇದು ಮಾಡಲ್ರಿ ಮೊದ್ಲಿನ್ ಗಪ್ಲನ್ ಇಲ್ರಿ ಯು ಎಸ್ ಮಾಡ್ತಾರ ಅಟೆನ್ ಮಾಡಲ್ರಿ.
ಬಿಸ್ಲ ಒಂದ್ ಬಾಳ ಐತ್ಲ್ರಿ ಅದ್ರ ಸಲ್ವಾಗಿ ಯಾರು ಮಾಡಂಗಿಲ್ರಿ ಎಲ್ಲ ಮನ್ಯಾಗ್ ಕುಂದ್ರದ ವಿಚಾರ ಮಾಡ್ತಾರೀ ಅಲ್ಲ ನಿಮ್ ಹೊಲ್ದಗ್ ನೀವ್ ಎಲ್ಲ ಬೆಳೆ ಬೆಳಿತೀರ ಅಂದಂಗ್ ಆಯ್ತ್ರಿ. ಈಗೆಲ್ಲಾ ಕಾಯ್ಪಲ್ಯ ಆಗ್ಲಿ.
ಹುರಿ ಎಲ್ಲ ಬೆಳಿತ್ವ್ರಿ.
ಹಲೋ
ಹಾ ಹೇಳ್ರಿ.
ಕಾಯ್ ಪಲ್ಯತ್ ಬೆಳ ಬೆಳೆತಿರ್ಬೇಕ್.
ಹು ನಾವ್ ಎಲ್ಲಾ ಕೃಷಿ ಮಾಡ್ತೇವ್ ಎಲ್ಲಾ ಬೆಳಿತಿವ್ರಿ ಹಾ ಅರ್ಧ ನೀರಾವರಿ ಐತ್ರಿ ಇವ್ ಕ್ಯಾ ಕಲ್ ನೀರ್ ಹತ್ರ ಬರ್ತಾವ್ರೀ ಅತ್ರೂಳ್ಗ್ ಮಾಡ್ಕೊಂಡ್ ಹೋಗ್ತಿವ್ರಿ.
ಹೌದ್ರಿ ಅಲ್ ಹಿಂಗ ಕೊಂಡು ತಿನ್ನಕಿತ್ತು ತರ್ಕಾರಿಗಳು ಹೊಲ್ದಾ ಬೆಳ್ದು ಹಲೋ
ಹಲೋ
ಈಗ ನಾವ್ ಕೊಂಡ್ ತಿನಾಕಿಂತರಿ ತರಕಾರಿ ತಾಜಾ ಹೊಲ್ದಾಗ್ ಬೆಳ್ದ್ ತಿನಗಿದ ಒಳ್ಳೇದಂತೀರಲ್ರಿ.
ಹೌದ್ರಿ ಈ ನಸ್ರಲ್ಲಿ ಇರ್ತದ್ರಿ ಅವು ಎಲ್ಲಾ ಅವುಕ ಎಣ್ಣಿ ಹೊಡದು ಮಾಡಿ ತೊಗಂಬಂದಿರ್ತಾರ ಹಾಕ್
ಈ ಪ್ರತಿಯೊಂದು ಹಣ್ಣುಗಳಲ್ಲಿ ಇಗ್ಯೆಲ್ಲಾ ಆರ್ಟಿಫಿಶಿಯಲ್ ಶಿಲ್ ರೆಡಿ ಯಾಲ್ಗದ್
ಹೌದೌದ್ರಿ ಈಗ ನಾವ್ ಮಾಡೋದು. ಬ್ಯಾರ ನೆರಿ ಎಂಟ್ ಇಲ್ಲಾರ್ದೆ ಅವ್ ಗೊಬ್ಬುರ ಹಾಕಿ ಮಾಡದ್ ದು ಇ ನಾಶ್ ಚುಲರ್ ಇದ್ದಂಗ್ರಿ ಇವು ನಾವ್ ಡೈಲಿ ನೀರ್ ಹಾಕಿ ಅವುಕ್ ನಮ್ಮೊಂದ್ ದೇವ್ರ್ ಗೊಬ್ಬರ ಹಾಕಿ.